ಹಾ ಎನ್ ಊಟ ಆಯ್ತಾ ಹ್ಮ ಆಯ್ತು ಗುರು ಏನ್ ನಡೆಸಿದ್ ಗುರು ಏನ್ ಇಲ್ಲಾ ಪಾ ಹೇಳ್ಬೇಕಪ್ಪ ಆರಾಮ ನೀನ್ ಮಾಡದ ಊಟ ಹ್ಮ ಆಯ್ತ್ನಾಡ ಎಲ್ಲಿದ್ದಯಾ ಇಲ್ಲೇ ಹಾಸ್ಟೆಲ್ ಅಲ್ಲಿ ಇದ್ದೆ ನೀನ ಎಲ್ಲ ರೋಮ್ನಲ್ಲಿ ಇದೆ ಹ್ಮ್ ಡ್ಯೂಟಿ ಹೋಗಿದ್ದಾ ಮತ್ತೇನ್ ಸಮಾಚಾರ ಹ ಡ್ಯೂಟಿ ಮುಡ್ಸಂತ ಇವತ್ತಾನ ಮಳೆ ಮಳೆ ಬೇರೆ ಜಾಸ್ತಿ ಹುಂ ಒ ಕೆಲ್ಸ ಮಾಡ ಆಗಲ್ಲ ಅಂತ ಬಂದೆ ಹ್ಮ್ ಮಳೆ ಕೆಸ ಮಾಡಿದ್ರೆ ಎಕ್ಸ್ಟ್ರಾ ಅರ್ನಿಂಗ್ ಆಗುತ್ತಲ್ಲ ಬ ಮಾಡಬೇಕಿಲ್ ಅಂದ್ರೆ ಆರೋಗ್ಯಕ್ಕಿನ ಹೆಚ್ಚಂತ ದುಡ್ಡು ದುಡ್ಡ ಏನು ಹೆಚ್ಚಿದಲ್ಲ ಬಿಡು.
ಹ್ಮ್
ಮಾಡತ್ತು ಅಂದ್ರ ಆರೋಗ್ಯನ ಏನಲ್ಲ ಸುಮ್ಮನೆ ಅವ್ರಗ್ತಕ್ಕಂತ ಇಪ್ಪತ್ತೈ ರೂಪಾಯಿಗೋಸ್ಕೊಂತ ಆತ ಹೊಡ್ಕತ್ ಹೋದ್ರೆ. ನೆಗ್ಡೆ ಜ್ವರ ಬಂದ್ರೆ ನಂಗೂ ಅಷ್ಟೇ ನಿಜವಾಗ್ಲೂ ಹ ನದೀತಿ ಡೆಲಿವರಿ ಕಂಪನಿಗಳೆಲ್ಲ ಎಷ್ಟೋ ಜನ ಜೀವನ ಕಟ್ಕೊಟ್ಟವೆ. ಹ್ಮ ಹ್ಮ ನಿಮ್ಮ ಹೇಗಿದೆ ಕೆಲಸ. ನಮ್ದು ಚೆನ್ನಾಗ ಬಟ್ ನಮ್ದು ಅಂದ ಇವಿ ಅಲ್ವಾ ಎಲೆಕ್ಟ್ರಿಕ್ ಸೈಕಲ್ಅಲ್ವಾ ಅಟರ್ನಿಂಗ್ ಜಾಸ್ತಿ ಆಗಲ್ಲ ರೆಂಟ್ ಗಿಂಟ್ ಕಟ್ಬೇಕಲ್ವಾ ಅ ಸ್ಪೀಡ್ ಬೇರೆ ಮಾಡಬೇಕು ಬರಲ್ಲ ಅದ್ರಲ್ಲಿ ಬೆಳಗ್ಗೆ ಕೆಲ್ಸ ಮಾಡಿದ್ದೆಲ್ಲ ನನ್ ಗಾಡಿಗೆ ಕಟ್ಬೇಕು. ರೆಂಟ್ ಬೆಳಿಗ್ಗೆ ಒಂದು ಇನ್ನೂರ ಐವತ್ತು ಒಂದು ಇನ್ನೂರ ಅರವತ್ತು ಇನ್ನೂರಂದ ಎಪ್ಪತ್ತಂಗ ಆಗುತ್ತೆ. ಅದು ಎಲ್ಲ ವೆಹಿಕಲ್ಗೆ ರೆಂಟ್ ಕಟ್ಬೇಕು ಮತ್ತೆ ಸಾಯಂಕಾಲ ಮಳೆ ಬಂದ್ರೆ ಅರ್ನಿಂಗ್ ಆಗುತ್ತೆ ಮಳೆ ಬಂದಿಲ್ಲ ಅಂದ್ರೆ ಅದೇ ಇನ್ನೂರು ಇನ್ನೂರ ಐವತ್ತು ಲಾಸ್ಟ್ ಮುನ್ನೂರು. ಏನ್ ಮಾಡೋಣ ಈ ತರ ಐತೆ
ಮತ್ತೆ ನಿಮ್ಮ ಕಾಲೇಜು ಹಲೋ
ಹಲೋ
ಕಾಲೇಜು ಹೌದಾ ಇವಾಗ ಫೋರ್ಸಿಯಂ ತಾನೆ ನೀನು.
ಫೋರ್ ಸೆಮ್ಮು ನಮಗ ರಜೆ ಇವಾಗ ಇವಾಗ ದುಡಿಯೋ ಟೈಮ್ ಅಲ್ಲಿ ಕಾಲೇಜ ಏನಕ್ಕೆ
ದುಡಿ ದುಡಿ ಗುರು ಚೆನ್ನಾಗ್ ದುಡಿ ದುಡಿಯ ವಯಸ್ಸೆಲ್ಲ ದುಡಿಬೇಕು
ಏನ್ ಮಾಡ್ತಿದ್ದೀಯಾ ಇವಾಗ
ನಾನು ಏನಿಲ್ಲ ಇವಾಗ ಡ್ಯೂಟಿಗೆ ಹೋಗ್ ಬಂದೆ. ಇವಾಗ ಊಟ ಮಾಡಿ ಮಲ್ಕೋ ಕೋಬೇಕು ಸುಮ್ಮನೆ ಕಾಲ್ ಮಾಡೋಣ ಅಂತ ಮಾಡ್ದೆ
ಹೌದಾ ಊಟ ಲೇಟ್ ಇವತ್ತು.
ಹ್ಮ್ ಲೇಟ್ ಆಯ್ತು ಗುರು ಸ್ವಲ್ಪ
ಮತ್ತೆ ಸಮಾಚಾರ ಹ್ಮ್ ಪರವಾಗಿಲ್ಲ
ಬೇರೆ ಬರ್ತಾರ ಡೈಲಿ
ಇವತ್ ನೋಡು ಇವತ್ ಆಲೂಗಡ್ಡೆ ಪಲ್ಯ ಚಪಾತಿ ಅನ್ನ ಸಾರು ಕೊಟ್ಟಿದ್ರು
ಹ್ಮ
ಮಾಡ್ಕೊಂಡು ತಿಂದ್ವಿ ಪರವಾಗಿಲ್ಲ ಹ್ಮ್ ಚೆನ್ನಾಗ್ ಕೊಡ್ತಾರೆ ಹ್ಮ್ ಹ್ಮ್ ಅಂದ್ರೆ ಜಾಸ್ತಿ ಸೋಡಾ ಹಾಕಿರ್ತಾರಲ್ವ
ಹ್ಮ
ಅದೇ ಏನ್ ಮಾಡೋಕ್ಕ ಆಗಲ್ಲ ಹ್ಞೂ ಅಡ್ಜಸ್ಟ್ ಆಗಬಿಟ್ಟಿದೆ
ಜೀವನಾನ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾಡತದೆ ಇವಾಗ
ಹ್ಮ್ ಹಾ ಎಷ್ಟ ಮತ್ತೆ
ಮತ್ತೆನಪ್ಪ ಸಮಾಚಾರ ಮತ್ತೆ ಅಲ್ಲಿ ಮೂವಿಗೆ
ಇಲ್ಲ ರು ಎಲ್ಲಿ ಮೂವಿ ಕೆಲ್ಸ ಕೆಲ್ಸ ಬಿಟ್ರ ನನ್ ಪ್ಲಂಬಿಂಗ್ ಕೋರ್ಸ್ ಬಿ ಕ್ಲಾಸ್ ಐತೆ ನಮ್ಮ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ರು
ಹ ಹ
ಇವಾಗ ನಿರುದ್ಯೋಗಿಗಳು ಜಾಸ್ತಿ ಆಗಿದಾರಲ್ವಾ ಅವ್ರಗೊಂದು ಉದ್ಯೋಗ ಕೊಡೋಣ ಅಂತ ನಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದು ಮಾಡಐತೆ
ಹ
ಅಪ್ಲಿಕೇಶನ್ ಕರ್ಧೈತೇ
ಅದು ಯಾವ್ತರವು ಟ್ರೈನಿಂಗ್ ಅಂದ್ರೆ ಅದನ್ ಕ್ಲಾಸಸ್ ಸರ್ಟಿಫಿಕೇಟ್ ಕೊಡ್ತ
ಹ್ಮ ಅದು ಒಂದ್ ಶೆಟಿಫಿಕೆಟ್ ಕೊಡ್ತಾರೆ ನಾವು ಸರ್ಟಿಫಿಕೇಟ್ ಅಲ್ಲಿ ಆ ಸರ್ಟಿಫಿಕೇಟ್ ಇಟ್ಕೊಂಡು ಒಳ್ಳೆ ಒಳ್ಳೆ ಕಂಪನಿ ನೀ ಹೋಗ್ಬಹುದು ಬಟ್ ಔಟ್ ಆಫ್ ಕಂಟ್ರಿನೂ ಹೋಗ್ಬಹದು
ಹೌದಾ
ಹ್ಮ್ ಯಂದು ವ್ಯಾಲ್ಯು
ಹ್ಮ್ ಹ್ಮ್
ಇವಾಗ ಎಷ್ಟೇ ಕೆಲ್ಸ ಎಷ್ಟೇ ಪರ್ಫೆಕ್ಟ್ ಮಾಡ್ಲಿ ಅವ್ನತ್ರ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಯಾವ ಕಂಪನಿಯಲ್ಲೂ ಕರ್ಕೊಳಲ್ಲ ಅದು ಬಂದದು ನಾವ ಹ್ಮ ಸರ್ಟಿಫಿಕೇಟ್ ಬೇಕಲ್ಲ ಸರ್ಟಿಫಿಕೇಟ್ ಮಾಡ ಬ ಕೆಲ್ಸ ಕೂಡ ಸರ್ಟಿಫಿಕೇಟ್ ಬೇಕಲ್ಲ ಹ್ಮನ್ ಅಂದ್ರೆ ನಾವವು ಒಂದು ಸ್ಕಿಲ್ ಕಲ್ತಿದ್ದೀವಿ ಅಂತ ಒಂದು ಗ ಗುರ್ತ ಬೇಕಲ್ವಾ
ಹ್ಮ್
ಹ್ಮ್ ಆ ಗುರುತ್ಗೋಸ್ಕರನ ಆ ಸರ್ಟಿಫಿಕೇಟ್ನ ಕೊಡೋದು
ಹ ಹ್ ನಡೆದಿದೆ
ಹರ ಎಲ್ಲರು ಅವ್ರ್ದ ಅವ್ರಿಗೆ ಗೊತ್ತು ಗುರು
ಹ್ಮ್
ಸರ್ ಮಳೆ ಮಳೆ ಬರ್ತೈತೆ ಊರಲ್ಲಿ ಜೆಮೀನಲ್ಲಿ ಏನ ಹಾಕಿದಿರಿ ಇಲ್ಲ ಗುರು ನಮ್ಮದು ಜಮೀನ್ ಇಲ್ಲಾ ಅದೇ ನಮ್ಮ ಪಕ್ಕಾ ಹು ನಮ್ಮ ಪಪ್ಪಾ ಒಂದ್ ಎರಡು ವರ್ಷ ಹಾಕೊಂಡಿದ್ರು ರಿಲೀಸ್ಗೆ ಮತ್ತೆ ಪಪ್ಪ ಲಿಸ್ ಹೆಂಗ್ ಹಾಕಿದ್ರ ಟ್ಕಬ್ಟ್ಕ್ ಅದ್ರಲ್ಲಿ ಮತ್ತೆ ಹತ್ತಿ ಮತ್ತ ತೊಗರಿ ಹಾಕಿದ್ವಿ
ಹು ರೇಟ್ ಚನ್ನಾಗಿತ್ತಾ
ರೇಟ್ ಪರವಾಗಿರ್ಲಿಲ್ಲ ಬಟ್ ಲಾಸ್ ಆಯ್ತು ಯಕ ಹತ್ತಿಲಿ ಅದೇನೋ ರೋಗ ಬಂದ್ಬಿಟ್ಟು ನಲ್ವತ್ತು ಸಾವಿರನೇನೋ ಲಾಸ್ ಆಯಿತು ಹು ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಮತ್ತೆ ತ ತೊಗರಿ ಹಾಕಿದ್ವಿ ಕ್ಸ್ ತೊಗುರಿಲಿ ಪರವಾಗಿಲ್ಲ ಅಂದ್ರೆ ಒಂದು ಅಷ್ಟೇ ಅಲ್ಗಲ್ಗೆ ಆಗೈತೆ ನಾವ್ ಎಷ್ಟ ಎಷ್ಟು ಇನ್ವೆಸ್ಟ್ ಮಾಡಿದ್ವೋ ಹು ಟಕ್ ಹು ಹು ಅಷ್ಟ ಆಗೈತೆ ಅಂದ್ರೆ ಪ್ರಾಫಿಟ್ ಏನೂ ಆಗಿಲ್ಲ ಕ್ಸ
ಡೋಕೆ ಹೆವಿ
ಇದಕ್ಕ ಕಷ್ಟಾ ಪಡೋಹಂಗ ಆಯ್ತು ಹು ಕಷ್ಟಾ ಜೀವನಾನೆ ಹಂಗೈತಲ್ಲ ಹ್ಹುಕ್
ಯ್ಯ್
ಮತ್ತೆ ಏನು ಸಮಾಚಾರಾ ಅದು ನೈಟ್ ಡ್ಯೂಟಿ ಮುಗುಸ್ಕೊಂಡ ಬಂದೆ ಹು ಮಲ್ಕೊಳೋದ ಅಷ್ಟೇ ಇವಾಗಾ
ಓದದೇನಿಲ್ವಾ
ಇರುತ್ತೆ ಅದ್ ಕ್ಲಾಸಲ್ಲಿ ಎಲ್ಲಾ ಮುಗಿಸಕೊಂಡ್ ಬಿಡ್ತೀನಿ ನಾನು ಪ್ಚ್ ಅಂದ್ರೆ ಫ್ರೀ ಇರುತ್ತೆ ಒನ್ ಒನ್ ಅವರು
ಹು ಹು
ಆವಾಗ ಏನಾದರೂ ಬರೆಯೋದು ಪೆಂಡಿಂಗ್ ಇದ್ರೆ ಆವಾಗೇ ಬರ್ಕೊಂಡು ಆವಾಗೆ ಓದ್ಕೊಂಡು
ಹೂಊ
ಅಲ್ಲೇ ಸ್ಕೋ ಅಂದ್ರೆ ಅಲ್ಲೇ ಅಲ್ಲೇ ಒನ್ ನಮಗ ಲಾಕರ್ ಕೊಟ್ಟಿದ್ದಾರೆ ಅಲ್ಲೇ ಬುಕ್ಸು ಹೆಲ್ಮೆಟು ಸ್ಕೂಲ್ ಒಳಗಡೆ ಹು ಕಾಲೇಜಲ್ಲಿ ಕೊಟ್ಟಿದ್ದಾರೆ ಅಲ್ಲೇ ಒಂದು ಅದ್ರಲ್ಲೇ ನಮ್ಮದು ಏನು ಜಾಕೆಟು ಶೋ ಶೂಸ್ ಏನೇನಐತೋ ಎಲ್ಲ ಅಲ್ಲೇ ಇಟ್ಟುಬಿಟ್ಟು ಬುಕ್ಸ್ ಪೆನ್ ಪೆನ್ಸಿಲ್ ಎಲ್ಲ ಅಲ್ಲೇ ಬಿಟ್ಟು ಬರ್ತೀವಿ ಮತ್ತೆ ಹೋಗಿ ಮತ್ತೆ ಎತ್ಕೊಂತೀವಿ
ಯಲ್ಲಾ ಬೆನಿಫಿಟ್ ಐತಿ ಬಿಡಪ್ಪ
ಹು ಬಟ್ ಏನಂದ್ರೆ ನಮ್ ಪ್ರೇಯರ್ ಮಾಡಿಸ್ತಾರೆ ನಮ್ಮಗೆ ಅಲ್ಲಿ ನಮ್ಮಗೆ ಇರಿಟೆಷನ್
ಹ ಪ್ರೇಯರಲ್ಲಿ ಏನಂತ ಹೆಳಸ್ತಾರೆ
ಹು ಅದೇ ನ್ಯಾಷನಲ್ ಯ್ಯಾತಂ
ಹ ಹ ಹ ಡೈಲಿ ಮಾಡ್ಬೇಕಾ
ಡೈಲಿ ಮಾಡಬೇಕು ಮತ್ತೆ ಡೈಲಿ ಮಾಡೋದಲ್ಲದೆ ಗ್ರೂಪಲ್ಲಿ ಫೋಟೋ ಬೇರೆ ಹಾಕ್ಬೇಕು ಟಕ್ ಇವಾಗ ಸೆಂಟ್ರಲ್ ಗೋರ್ಮೆಂಟ್ ಸ್ಕೀಮ್ ಅದಾವ ಹು ಟಕ್ ಮಾಡಿ ಮಾಡಿ ಮಾಡಿ ಚೆಂದಗೆ ಜೀವನಾ ರೂಪಿಸಕೊಳ್ಳಿ ಅದೇ ತ್ತ ಟಕ್ ಟಕ್ ಟಕ್ ಖರ್ಚು ಬರ್ಬೇಕರು ಇನ್ನೊ ಒಂದು ಎರಡು ವಾರ ಎಕ್ಸಾಮ್ ಐತೆ ನಮ್ಮದು ಫೋರ್ತ್ ಸೆಂ
ಹಾ ಹಾ
ಒಂದು ಎರಡು ವಾರದಲ್ಲಿ ಬರಬೇಕು ಅದು ಡಿಗ್ರಿ ಯಾವ ಗ್ಯಾಫಿನೊಳಗೆ ಮಾಡಿದಿರಾ ಡಿಗ್ರಿ ಬಿ, ಎ ಕೋರ್ಸ್ ಮೇಲೆ ಸುಮ್ನೆ ಮಾಡಿದ್ದೀವಿ ಅನಸ್ತೈತೆ.
ಪ್ಪಾ ಡಿಗ್ರಿ ಎಲ್ಲೋದ್ರೂ ಡಿಗ್ರಿ ಸರ್ಟಿಫಿಕೇಟ್ ಕೇಳ್ತಾರೆ. ಹ್ಮ
ಹ್ಮ್ ಅಡ್ಮಿಷನ್ ಮಾಡಿದ್ದೀವಿ ಬಟ್ ಅವಾಗವಾಗ ಹೋಗ್ತಾ ಇರ್ತಿವಿ. ಕಾಲೇಜ್ಗೆ ಅಂದ್ರೆ ಜಾಸ್ತಿ ಹೋಗಲ್ಲ. ಐಡ್ರಿ ಮಾಡಬ ಒ ಒಂದ್ ಸೈಲ್ ಡಿಗ್ರಿ ಒಂದ್ ಸೈ ಐಡ್ರಿ ಮಾಡುದು ಹ್ಮ
ಅ
ಹ ನೋಡೋಣ ನೆಕ್ಸ್ಟು ಟೈಮ್ ಸಕ್ಕ್ರೆ ಮಾಡೋಣ ದುಡ್ಡುಬೇಕೇಕಲ್ವಾ ಎಲ್ಲಾದಕ್ಕೂ. ಹಾ ಹಾ
ಹ ಎಲ್ಲ
ಹ್ಮ, ಬೆಂಗಳೂರಲ್ಲಿ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಕಾಸ್ ಕೊಟ್ಬಿಟ್ಟೆ ಹೋಗಬೇಕು. ರೂಪಾಯ ಕೊಡಬ ರೂಪಾಯ ಎಲ್ಲ ಹ್ಮ ಊರ್ ಸೈಡ್ ಆದ್ರೆ ಅಲ್ಲೇ ಎಲ್ಲಾದ್ರೂ ಈಚ ಹೋಗ್ಬಿಡ್ತದೆ. ಊರಪ್ಪ ಅ ಹ್ಮ್, ರಮೇಶ್ ಕಾಲ್ ಮಾಡಿದನಾ,
ನಳ ಮಾಡಡಲ್ಲ
ಹ್ಮ್, ನಮಗ ಇವಾಗ್ ಮಾಡ್ತವ್ನ ನೋಡ ಹ್ಮ್, ಸರಿ ಹಾ, ಹಾ ಸರಿ
ಸ ಕಟ್ಮಾಡಳ.
ಹಾ,